ದ್ದೀರ ಎನಿಲ್ವಾ. ಹ್ಮ ನಿಮಗ್ ಇನ್ನೊಂದು ಗೊತ್ತಾ ಮೊನ್ನೆ ಇದು ಯರೋಪ್ದಲ್ಲಿ ಇಬ್ರು ಲವರ್ಸ್. ಟವರ್ ಕಂಬಾ ಹತ್ತಿ ಎಂಗೇಜ್ಮೆಂಟ್ ಆದ್ರಲ್ಲ.
ಹಾ ಪ್ರಪೋಸ್ ಮಾಡಿದಲ್ಲ ಅವನು.
ಹ್ಮ ಪ್ರಪೋಸ್ ಮಾಡಿ ಮತ್ತ ಇದು ಎಂಗೇಜ್ಮೆಂಟ್ ಕೂಡ ಆಗಿದಾರ ರಿಂಗ್ಗೆಲ್ಲಾ ಹಾಕೊಂಡು ಎಲ್ಲ. ಫೋಟೋ ಎಲ್ಲ ಇದು ವೈರಲ್ ಆಗಿತ್ತು ಗೊತ್ತಾದು.
ಮತ್ತೆ ಅವ್ರನ ಅರೆಸ್ಟ್ ಮಾಡ್ಯಾರಲ್ಲ.
ಅರೆಸ್ಟ್ ಮಾಡಿ ನಿನ್ನೆನೆ ರಿಲೀಸ್ ಮಾಡ್ಬಿಟ್ರು ಸೋಷಲ್ ಮೀಡಿಯಾ ಪವರು ಸೋಷಿ. ಯಲ್ ಮೀಡಿಯಾದೊಳಗೆ ಫುಲ್ ವೈರಲ್ ಆಗ್ಬಿಟ್ರಾ.
ಹಾ.
ಸೋಷಿಯಲ್ ಮೀಡಿಯಾದಿಂದ ವೈರಲ್ ಆದ ತಕ್ಷಣನೇ ಅವ್ರಿಗೆ ಇದು ಮಾಡ್ಬಿಟ್ಟಿದ್ದಾರೆ ಈಗ ರಿಲೀಸ್ ಮಾಡಿಬಿಟ್ಟಿದ್ದಾರೆ.
ಹ್ಮ್ ಗೊತ್ರಿ ನಾವು ನೋಡ್ತಿರ್ತಿವಿ ಯೂಸ್ ನ್ಯೂಸ್ ನೋಡ್ತಿರ್ತೀವಿ.
ಹ್ಮ್ ಮತ್ತೆ ಇದು ಅಗ್ನಿವೀರಲ್ಲಿ ಮನ್ನೆ ಕಾಶ್ಮೀರದಲ್ಲಿ ಮೂರ್ ಜನ ಸತ್ರು ಗೊತ್ತ ನಿಮಗೆ.
ಎಲ್ಲಿ.
ಅಗ್ನಿವೀರು ಇದು ಎರಡ್ ವರ್ಷದ ಇಂಟರ್ವ್ಯೂ ಅಲ್ಲಿ. ಇದು ಇದು ಇರೋದ್ ಗೊತ್ತಾ ಟ್ರೈನಿಂಗ್ ಅದ್ರೊಳಗೆ ಮೂರು ಜನ ಕಾಶ್ಮೀರದೊಳಗೆ ಸತ್. ತೋಬಿಟ್ಟಿದಿದ್ದಾರೆ.
ಹೆಂಗ.
ಹೆಂಗಂದ್ರೆ ಅದು ಇದು. ಇದು ಅವರಿಗೆ ಇದು ತಂಡಿ ತಡ್ಕಳಕ್ ಆಗಿಲ್ಲ. ಫುಲ್ಲು ಅದಕ್ ಸತ್ ಹೋಗ್ಬಿಟ್ಟಿದಿದ್ದಾರೆ ಅವರು. ಹ್ಮ್ ಎಯ್ ಗಾಳಿ ಬರ್ತಿದೆ ನೋಡೋ ಬಾಳಾ.
ನಾವು ಇಲ್ಲಿ ಹೊಲದಾಗ್ ಬಂದಿವಿ ನೋಡ್ರಿ ನಾವ್ ಇಲ್ಲಿ ಅದಕೆ ಗಾಳಿ ಬರ್ತೈತಿ.
ಹೌದಾ ಹೊಲದೊಳಗೆ ಏನ್ ಕೆಲ್ಸ ಮಾಡಕ್ ಹೋಗಿದ್ರಿ.
ನಾವು ಇಲ್ಲೇ ಅಂದ್ರೆ ಇವಾಗ. ಇವಾಗ ಇವ್ ಬತ್ತಾ ಹಾಕಿದ್ವಿ ಅದು. ತಗೊಂಡ್ವಿ ಬತ್ತಾ ಹಾಕಿ ಕುಯ್. ಇವಾಗ ಕಸಾ ಬರಾಕತತಿ ಗಿಡಗಳ ಕಸದ ಗಿಡಗಳ. ಅದು ತ ತಯೇಟ. ಅದು.
ಹೌದೇನು ಹಾ ಹಾ ಮತ್ತೆ. ನಾವು ಹೊಲಕ್. ಹೋಗಿದವಿ ಬೆಳಗ್ಗೆ ಹೊಲಕ್ ಹೋಗಿ ನಮ್ದ್ ಇದು ಬೆಳದಿದೀವ್ರೀ ಸೌತೆ ಇದು ಔಷಧಿ ಸೌತೆಕಾಯಿ ಅಂತಾರ್ ಗೊತ್. ತನ್ವಿಯ.
ಹಾ.
ಹ್ಮ್ ಔಷಧಿ ಸೌತೆಕಾಯಿ ಅದ್ರಿಂದ ಇದು ಇದು ಆ ಗೊತ್ತ ಸ್ ಕ್ಯಾನ್ಸರ್ಸು ಕ್ಯಾನ್ಸರ್ ಅದ್ ಅದ್ರಿಂದ ತಡೆಗಟ್ಟೈತಿ ಔಷಧಿ ಮಾಡ್ತಾರ ಅದ್ರಿಂದ ಕ್ಯಾ ಕ್ಯಾನ್ಸರ್ ಔಷಿದಿನೆ
ಹಾ ಹಾ
ಹ್ಮ ಗೊತ್ತಾ ನಿಮ್ಗೆ
ಬರ್ರಿ ಬರ್ರಿ ಆಗೋತ್ರಿ
ಹ್ಮ್ ಮತ್ತ ನಿಮ್ ಕಡೆ ಪ್ರವಾಸಿ ತಾಣಗಳು ಯಾವ್ಯಾವ ಇದಾವ್ರೀ. ನಿಮ್ ಕಡೆ ಪ್ರವಾಸಿ ತಾಣ ಯಾವ್ಯಾವ್ದರೀ.
ಪ್ರವಾಸಿತಣ್ಣ ಅಂದ್ರೆ
ಟೂರಿಸ್ಟ್ ಪ್ಲೇಸ್
ಟ್ಯೂರಿಸ್ಟ್ ಪ್ಲೇಸ್ ಅಂದ್ರಿ ನಮ್ ಕಡೆ ರಾಯಚೂರು ಕೋಟೆ ಐತ್ರಿ ಒಂದು. ಟೆ ಅಂದ್ರೆ ಗುಡ್ಡದ್ದು ಗುಡ್ಡದ ಮೇಲೆ ಕೋಟೆ ಕಟ್ರಿ
ಹೌದ ಏನ್ರೀ ಮತ್ತೆ ಅಲ್ರರಿ ಈ ಅಗ್ರಿಕಲ್ಚರ್ ಅಲ್ಲಿ ನೀನ್ವ್ ನೀನ್ವ ಇನೋವೇಶನ್ ಮಾಡ ರೆ ಗೊತ್ತಾ ನಿಮಗೆ
ಮಾಡತರಿವು ನಮ್ ತನಸೆರಲ್ರಿ ನ ನಮ್ ಬರಲ್ಲರಿವು
ಅಲ್ರರಿ ಈಗ ಇದು ಬರ್ತಿದೆ ಗೊತ್ತಾ ಡ್ರೋನ್ ಟೆಕ್ನಾಲಜಿ ಇದು ಈಗ ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಕೆ ಫಸ್ಟ್ ರೈತರು ಕ್ಯಾನ್ ಹಾಕೊಂಡ್ ಹೊ ಪ್ಪ ಅದೇ ಈಗ ರೈತರಿಗೆ ಏನು ಆಗ್ಬಾರ್ದು ಫುಲ್ ಅವ್ರ ಸೇಫ್ಟಿ ಆಗಿರ್ಬೇಕು ಅಂತ ಡ್ರೋನ್ ಟೆಕ್ನಾಲಜಿ ಬರ್ತಿದೆ.
ಹಾ
ಮತ್ತೆ
ಮತ್ತೆ ಹಳೆ ಕಾಲದಲ್ಲಿ ಎಲ್ರು ಎತ್ತಿಂದ ಇದು ಮಾಡ್ತಿದ್ರು.
ಹ ಯಸ್ ಮಾಡಲರಿವು ನಾವು ಎತ್ತುಗಳ ಯೂಸ್ ಮಾಡಕತ್ವಿ ಹತ್ ಹೆತ್ತಾವ್ರಿ.
ಹ್ಮ
ಅಪ್ಪಾ ನಮ್ಮನೂರು ತಮ್ಮನೂರು ಒಂದ ಇಬ್ರಾರ. ನಾವಿಷ್ಟು ಮಂದಿ ನಂಗೊಂದು ಒಂದು ಹತ್ತ ಎಕರೆಹೊಲ್ಲ ಇತಿ ಹಾತೆಕ್ರಿ ಹೊಲನ ನಮ್ ನಮ್ಮೆಲ್ಲಾ ಮತಾರೀ ನಾವು ಹ
ಹ್ಮ್ ಮತ್ತೆ ನೀ ಯಾಕಕ್ಟ್ರ್ಯಾಕ್ಟರ್ ತಗೊಂಡಿಲ್ರಿ ಟ್ರಾಕ್ಟರ್ ತಗ್ ಹೊಲಕ್ಕೆಲ್ಲ ಬಿತ್ತನೆ ಮಾಡ್ಬೇಕಲ್ಲ ಬಿತ್ತನೆ ಮತ್ತೆ ಮತ್ತೆ ಎಲ್ಲ ಕುಂಟೆ ಗಿಂಟೆ ಎಲ್ಲ ಹೊಡಿಬೋದಲ್ಲ.
ಅ್ರಲಿಂದ ಇದು ಪರಿಸರ ಆಳತಂತ ಹೇಳ ನಾವು ತಗೊಂಡಿಲ್ಲಾರಿ. ಅಂದ್ರೆ ನಮ್ಗ ನಮ ತಾತ ಮುತ್ತಾತ ಕಾಲನಿಂದ ಇವಹೆತ್ತಗಳವ್ರಿ.
ಪರಿಸರ ಏನು ಹಾಳಾಗಲ್ರರಿ ಇದು. ಈಗ ಏನಾಗತ್ತಂದ್ರೆ ನಮ್ ಇದು ಮಣ್ಣಿದೆಯಲ್ಲ ಅದ್ರ ತನ್ನಂದ ತಾನೇ ಫಲ್ವತನ ಕಳ್ಕಳಕ್ ಕಳ್ಕಳಕ್ ಕೊತೈತಿ ಗೊತ್ತಾ ನಿಮ್ಗೆ.
ಹಾ ಹಾ
ಯಾ ಯಾಕಂದ್ರೆ ಈಗೆಲ್ರು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿಗಳ ಎಲ್ಲಾ ಇದು ಗಿಡ ಮರಕ್ಕೆಲ್ಲ ಹೊಡೆದು ನಮ್ ಇಡೀ ಗಾಳಿ ಮತ್ತೆ ನೀರು ಎಲ್ಲಾ ಕಲುಷಿತಗೊಂಡ್ಬಿಟ್ಟಿದೆ ಈಗ.
ಹಾ ಹ ಗೊತ್ತಿರ್ ಗತ್ತ ಗೊತ್ತಿರ್ತ ನಾವು ಅದಕ್ಕ ನಾವು ನಾವ್ ಏನ್ ಮಾಡಕತ್ತಿವ್ ಅಂದ್ರೆ ಇವಾಗ ಇದು ರಾಸ್ ಸೈನಿಕ ಗೊಬ್ಬರುಗಳು ಇರ್ತವಲ್ ಅಂಗಡಿಯಂತ ತಗೊ ಬರ್ತವಲ್ಲ ಅ ಔಟ್ರ ಹೆಂಗಂದ್ರೆ ಸ್ವಲ್ಪ ರೀ ಒಂದ್ ಎಕ್ರಿಗೆ ಒಂದ್ ಚೀಲ ಅಷ್ಟ ಹಾಕೈತಿರ ಅಷ್ಟೇ
ರೇ ನೀವು ಜಿ
ಹ್ಮ
ಆರ್ ಇನ್ ಆರ್ಗನಿಕ್ ಯಾವ ಕಾಂಪೋನೆಂಟ್ಸ್ನು ಯೂಸ್ ಮಾಡ್ಬಾರ್ದು ಇದು ರಾಸಾಯನಿಕ ಗೊಬ್ಬ್ರನ ಯೂಸ್ ಮಾಡ್ಬಾರ್ದು ನಮ್ದಾಗೆ ಇದು ಎತ್ತಿಂದು ಸ್ವಲ್ಪ ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಮತ್ತೆ ಆ ಮಳ್ದ ಹುಚ್ಚಿ ಅವೆಲ್ಲಾ ಯೂಸ್ ಮಾಡ್ಬೇಕು ಅದ್ರಿಂದ ಎಷ್ಟೊಂದು ಕೀಟನಾಶಕಗಳೆಲ್ಲ ತಡೆಗಟ್ಟುತ್ತೆ ಹ
ಆತವ್ರಿ ಗೊತ್ತತ್ರಿ ಅವು ಹಾಕಕತಿವಿ ಅವು ಹಾಕಿದ್ರೆ ಇದ್ದಕ್ಕೆ ಅಷ್ಟು ಪೋಷಕಾಂಶಗಳು ಸಿಗದ್ರ ಗಿಡ ಬೆಳಕಾ
ಹೆಂಗಿದ್ರು ಸ್ವಲ್ಪ ಕಡಿಮಿ ಬ ಬಿಳ್ತಾರೆ ಪೋಷಕಾಂಶಗಳು ಅದ್ರಾಗ ತಿಪ್ಪಿ ಗೊಬ್ರ ಪ್ರ
ಅಲ್ರರಿ ಅದು ಅಲ್ಲಾ
ಹ ಅವ
ಹ ಹೂನ್ ರೀ ಅದ ಅಲ್ದಿ ಇಲ್ ಕೇಳಿಸ್ಕೊಳ್ಳಿ ಸ್ವಲ್ಪ ಹಲೋ ನೆಟ್ವರ್ಕ್ ಇಲ್ಲ ನೋಡ್ರಿ ನೆಟ್ವರ್ಕ್ ಇಲ್ಲ ನಿಮ್ಮ್ ಹತ್ರ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇರ ಹತ್ರ ಬರ್ರಿ ಹ ಕೇಳಿಸ್ತಿದೆ ಅಂದ್ರೆ ಈಗ
ಓ